ಹಲೋ
ಹಾಯ್ ಹೇಳಿ ಏನ್ ಸಮಾಚಾರ? ನಾನ ಸುಮ್ಮ್ನೆ ನಿದೆ. ನಾನು ಸುಮ್ನೆ ಕೂತಿದ್ದೆ.
ಹೌದಾ ನೀನೇ ನಾನ ನೀಂಗೊಂದ್ ಕತೆ ಹಳ್ತಿದ್ನಲ್ಲ ಅದನ್ನ ಹೇಳ?
ಹಾ ಹೇಳಿ ಹೇಳಿ.
ಅದೇ ನೆನ್ನ ಎಲ್ಲಿ ನಿಲ್ಸಿದೆ ನಾನು ಅದೇ ಹಿರೋ ಹೋಗ್ತಾನೆ ಅಂತಲ್ವಾ ನಾಯಕ
ಹ ಎಲ್ಲಾರೂ ಅವ್ರಗೇನೆ ವಿರುದ್ಧ ಆಗ್ಬಿಡ್ತಾರೆ ಅಂತ ಹೇಳ್ತಿದ್ರಿ ಅಲ್ಲಾ.
ಆ ನಾಯಕನ್ಗೆ ವಿರೋಧ ಆಗ್ಬಿಡ್ತಾರ ಫುಲ್ಲು ಅವನ ಕಂಡ ಆದ್ರೆ ನಮ್ಮ ಊರಗ್ ಇವ್ನೇನು ಮಾಡಕ ಬಂದಿಲ್ಲ. ಎಲ್ಲಾನೂ ಅವ್ರ ಕಡೆಗೆ ಸೇರ್ಕೊಂಡಬಿಟ್ಟ ಅಂದ್ಬಿಟ್ಟು ಇವ್ನ ಏನ ಮಾಡ್ತಾನ ಗೊತ್ತ? ಊರಿಂದ ಬಂದ್ಬಿಟ್ಟು ಎಲ್ಲಾ ಕಡೆನು ಸುತ್ತುತ್ತಾನೆ ನಾಯಿ ಸುತ್ತಂಗ ಪಾಪ. ಬಂದ್ಬಿಟ್ಟು ಸಿಟಿಗೆ ಬಂದ ವಿಜಯನಗರ ಅಂತ ಇರುತ್ತೆ ಅಲ್ಲಿಗೆಲ್ಲಾ ಬಂದ್ಬಿಟ್ಟು ಚೆನ್ನಾಗ್ ಓಡಾಡ್ತಾನೆ. ಇವೆಲ್ಲದಕ್ಕೂ ನಾನ ನಿಂಗ ವಿನ ಆಗಿದ್ದೀನಿ. ಗೆದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರ್ಗೂ ತೋರಾಸ್ತಾನೆ. ಎಲ್ಲಾರು ಅವನ ಫುಲ್ಲು ಕಾಸ ಕಿಂತ ಕಡೆಯಾಗಿ ಕಂಡ್ಬಿಡ್ತಾರೆ ಕಂಡ್ಬಿಟ್ಟು ಆಹ ಇದ ಮಾಡ್ಬಿಡ್ತಾರೆ ಆಮೇಲೆ ಅದಕ್ಕಿಂತ ಮುಂಚೆ ಕುಸ್ತಿಪಟ್ಟಿಲ್ಲ ಅವ್ನ ಗೆಲ್ತಾನಲ್ಲ ಒಂದ್ಸಲ ಅವ ರಲ್ಲಿ ಆಡಿ ಗೆಲ್ತಾನೆ ಅವಾಗ ನಾಯಕಿನ್ ಇಷ್ಟ ಪಡ್ತಾ ಇದ್ದಾನೆ ಅವ್ನು ಇವ್ನು ಇಬ್ಬರು ಇಷ್ಟ ಪಡ್ತಾ ಇರ್ತಾರೆ. ಅವಳು ಇವ್ನ ಊರು ಬಿಟ್ಟ ಬರೋದ ನೋಡ್ಬಟ್ಟು ನಾನ್ ಇವ್ನನ್ನೆ ಇಷ್ಟ ಪಟ್ಟಿದೀನಿ ನಾನ್ ಇನ್ ಯಾರನ್ನು ಮದ್ವೆ ಆಗಲ್ಲ ಅಂದಬಿಟ್ಟು ಅವ್ಲ್ಗ ಅವಳೆ ತಾಳಿ ಕಟ್ಕೊಂಡ್ ಬಿಡ್ತಾಳೆ.
ಹಂ
ತಾಳಿ ಕಟ್ಕೊಂಡ್ ಬಿಟ್ಟು ಅವನೆ ನನ್ ಗಂಡ ಅವ್ರ ಅಪ್ಪ ಅಮ್ಮ ಎಷ್ಟು ಹೊಡುದ್ರು ಬೈದ್ರುನು ಏನು ಮಾಡಲ್ಲ ಅವಳು. ಹ ನಾನು ಒಬ್ಬರುನ್ನ ಅವ್ನನ್ನ ಅವ್ನ್ ಯಾವ್ದೇ ಜಾತಿ ಆಗಿರ್ಬೋದು ಏನ ಆಗಿರ್ಬೋದು ನಾನ್ ಅವ್ನೇ ಇಷ್ಟ ಇದೀನಿ ನನ್ ಮನ್ಸ ಅ ಅವ್ನ ಇದಾನೇ ಅಂತ ಇವ್ಳ ಹೇಳ್ತಾಳೆ
ಹ
ಅದಾದ್ಮೇಲೆ ಅಷ್ಟೇ ಇವನ ಬೆಂಗಳೂರಿಗ ಬಂದಬಿಟ್ಟು ಎಲ್ಲಾನೂ ವಿಜಯನಗರ ಬಂದ್ಬಿಟ್ಟು ಎಲ್ಲಾನು ನೋಡ ನೆ ಏನ ಆಗಲ್ಲ ಅದಾದ್ಮೇಲೆ ಒಂದ್ ದಿಸಾ ಇವನು ಒಂದು ರಾಜಕೀಯ ಮನೆಗ ಹೋಗಿರ್ತಾನೆ ಅವ್ರ ಫುಲ್ ಅವಮಾನ ಮಾಡಿ ಕಳಸ್ ಬಿಡ್ತಾನೆ ಬಂದ ನಿಂತ್ಕೊಂಡ್ ನೋಡ್ತಾರ ನೇ ಅವನ್ಗೆ ಒಂದು ಅಂದ್ರೆ ಈ ರೋಡ್ಗಳೆಲ್ಲ ಟಿ ವಿ ತರ ಹಾಕಿರ್ತಾರೆ ಗೊತ್ತಾ? ಇದು ಇದ ಮೇಲೆ ಅಲ್ಲಿ ಆಹ್ ಇವರು ಅಂದ್ರೆ ಕಾಲಿ ಇಲ್ದೇ ಇರೋರು ಬ್ಲೇಡ್ ರನ್ನರ್ ಅಂತ ಬರುತ ತಾರೆ ಅವರು ಕಾಲಿಗೆ ಇದ ಹಾಕೊಂಡ ಓಡೋತರದೊಂದ ನೋಡ್ತಾನೆ ಅವಾಗ ಇವ್ನ್ಗೆ ಬರುತ್ತೆ. ನ ಎಲ್ಲಾರೂ ಏನು ಇಲ್ದೇ ಇರೋರೆ ಹಿಂಗ ಓಡ್ ಇದಾರಲ್ಲಾ ಇದ್ರಲ್ಲಿ ನಾನ ಏನಾದ್ರು ಮೊದಲನೇ ಪ್ರಶಸ್ತಿ ತಗೊಂಡ್ರೆ ನಾನನ್ ಎರಡನೇ ಪ್ರಶಸ್ತಿ ಅ ಎಲ್ಲ ಕೀಳಾಗಿ ನೋಡ್ತ ಇರೋದು ಮೊದಲನೆ ಪ್ರಶಸ್ತಿ ತೊಗೊಂಡ್ರೆ ನಂಗ್ ಮಾತಾಡಕ್ ಅವಾಗ ಒಂದ ಅವ್ ಅವಕಾಶ ಸಿಗುತ್ತೆ ನಾನು ಇದಲ್ಲಿ ಮಾಡ್ಲೇಬೇಕ್ ಕೊಂಡ್ಬಿಟ್ಟು ಅವನ್ ಕಾಲು ಮುರ್ದೋಗಿರುತ್ತೆ ಸರಿನಾ ಆದ್ರ ನಡಿತಾ ನಡಿಬಹುದಾಗಿ ಮತ್ತೆ ಸ್ವಲ್ಪ ಕುಂಟ ಕೊಂಡು ಕುಂಟಕೊಂಡು ಇವನ್ ಏನ್ ಮಾಡ್ತಾನ್ ಗೊತ್ ಒಂದು ರೈಲ್ವೆಗೆ ಹೋಗ್ತಾನೆ ರೈಲ್ವೆ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಂಗೆ ಸ್ವಲ್ಪ ಸೂಲ್ಕೊಂಡ್ ಕೂ ತಾನೆ ಅರ್ಧ ದಾರಿಗೆ ಬಂದಾದ್ಮೇಲೆ ಹೋಗ್ತಾರೆ ರೈಲ್ ಅಲ್ಲಿ ಆ ಮಧ್ಯೆ ಮಧ್ಯೆ ಅವೇನೇನೋ ಬರುತ್ತ್ ತಲ್ವಾ ಕ ಕೊಟ್ಬಿಡ್ತಾನೆ ಅರ್ಧ ಕಾಲು ಕಟ್ಟಿಸಿಕೊಂಡು ಹೋಗ್ಬಿಡ್ತೆ ಹಂಗೆ
ಆಯ್ ಸೀ ಯೂ
ಯಪ್ಪಾ ಅದ್ ನೋಡ್ಬೇಕ್ ನೀವು ಮೈಯೆಲ್ಲ ಹೆಂಗ್ ರೋಮಾಂಚನ ಆಗಬಿಡುತ್ತ್ ಗೊತ್ತಾ. ತ್ತಾರೆ ಪೂಲ್ ನನಗಂತು ಮೈಯೆಲ್ಲ ಜೂ ಜೂಮ್ ಅನ್ನಬಿಟ್ಟಿತ್ತು ಹಂಗೆನೆ ಹ ಅದಾದ್ಮೇಲೆ ಆ ಹ ಅದಾದ್ಮೇಲೆ ರೈಲ್ ಹೋಗ್ಬಿಡತು ಅದ್ ಪೂಲ್ಲು ರಕ್ತ್ ತ್ತ ಎಲ್ಲ ಚೆಲ್ಲಾ ಆಡ್ತಾ ಇರುತ್ತೆ ರೈಲ್ವೆೇ ಇದ್ರಲ್ಲೆಲ್ಲ ಅದಾದ್ಮೇಲೆ ಅವನ್ನ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಿ ಸೇರ್ತಾರೆ ಸೇರಸ್ ಆದ್ಮೇಲೆ ಅವನಿಗೆ ಪುಲ್ಲು ಅವಾಗ ಸ್ವಲ್ಪ ತೆಗಿಲೇಬೇಕೇಕಾಗಿರುತ್ತೆ ಅಲ್ವಾ. ಕಾಲ್ಲೇಲ್ಲ ನೀಟಾಗಿ ತೆಗೆದಿಟ್ಟು ರೆಡಿ ಮಾಡ್ಬೇಕ್ ಆಗಿತ್ತ್ ಇರುತ್ತಲ್ವಾ ಅಷ್ಟು ತೆಗೆದು ಬಿಟ್ಟು ಅವನ್ ಇದ್ ಮಾಡ್ತಾರೆ ಅವಾಗ ಅವ್ನಿಗೇನು ಅನ್ಸಲ್ಲ. ಅದಾದ್ಮೇಲೆ ಅವನು ಚೆನ್ನಾಗಿ ಓಡೋದು ಹೆಂಗೆ ಅದನ್ನ ಆ ಬ್ಲೇಟ್ ಇದ್ ಅಂತರನ್ನ ಅಂತ ತೆಗೆದ್ರೆ ಅದನ್ನ ಹೆಂಗ್ ಹಾಕೊಂಡು ಓಡೋದನ್ನ ಪ್ರಾಕ್ಟೀಸ್ ಮಾಡ್ಕೊತ್ತರತ್ತಾನೆ ಪುಲ್ಲು ಸರಿನಾ ತೋರಿಸಲ್ಲ ಅವರು ಅದನ್ನ ಯಾವಾಗ ತೋರ್ಸ್ತಾರೆ ಅಂದರೆ. ಇವನು ಅಹ ಅ ಅದನ್ನ ಇಂಟರ್ ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಅ ಹೋಗ್ ತ್ತಾನಲ್ವಾ ಅವಾಗ ಅವನು ಇನ್ ಅಂವ್ರಗೇನೆ ಅದು ಓಟಗಳ ರೀತಿ ಪ್ರತಿ ಒಂದು ದೇಶದಿಂದೂ ಬಂದಿರ್ ತ್ತಾರೆ ಜನಗಳು ಎಲ್ಲಾರು ಇಂಥವರೇನೆ ಕಾಲ ಎಲ್ಲಾ ಕಟ್ಟಾಗಿ ಅದು ಬ್ಲೇಡ್ ಹಾಕೊಂಡು ಓಡಡೋವರೆಲ್ಲ ಬಂದಿರ್ತಾರೆ ಅದರಲ್ಲಿ ಇವನು ನಮ್ ದೇಶ ಅಹ ಭಾರತ ದೇಶನ ಇದ್ ಮಾಡ್ತಾ ಇರ್ತಾನೆ. ಇವನ್ ನಮ್ಮ ಭಾರತ ದೇಶದಿಂದ ಇವನು ಇವನು ಓಡ್ತಾ ಇರ್ತಾನೆ ಸ್ಟಾರ್ಟ್ ಮಾಡುತ್ತೆ ಇಷ್ಟೆಲ್ಲ ಸ್ಟಾರ್ಟ್ ಆಗುತ್ತೆ ಓಡ್ತಾ ಇರ್ತಾನೆ ಓಡ್ತಾ ಇರ್ತಾನೆ ಅವ್ನಿಗೆ ಆ ರೈಲ್ವೆೇದು ಅದೇ ಅವರು ಇವರು ಜೊತೆ ಹೋಗ್ಬಿಟ್ಟಿರ್ತಾರಲ್ಲ ಒಬ್ಬರು. ಅದೆಲ್ಲಾ ನೆನಪಾಗ ಬಿಟ್ಟು ಬಿದೋಗ್ಬಿಡ್ತಾನೆ ಹಂಗೇನೆ ಬಿದೋಗ್ಬಿಡ್ತಾನೆ ಅದಾದ್ಮೇಲೆ ನಾನು ಅದೆಲ್ಲಾ ತಲೆಗ್ ಬರ್ತಾ ಇರುತ್ತೆ ಇವನಿಗೆ ನಮ್ಮೂರಲ್ಲಿ ನನಗೊಂದ್ ರೈಲ್ ನಿಲ್ದಾಣ ಬೇಕೇ ಬೇಕು ನಮ್ಮೂರಲ್ಲಿ ಅವರ್ ಊರಲ್ಲಿ ರೈಲ್ ಹೋಗುತ್ತೆ ಬಟ್ ಅವರು ನಿಲ್ದಾಣ ನಿಲ್ಸ್ತಾ ಇರ್ಲಿಲ್ಲ ಹಂಗೆ ಹೋಗ್ಬಿಡೋದು. ಬೇಕೇ ಬೇಕು ಅನ್ಬಿಟ್ಟು ಅದಾದ್ಮೇಲೆ ಮತ್ತೆ ಎದ್ ತ್ತಾನೆ ಮತ್ತೆ ಎದ್ದೊಳಿ ಎಲ್ಲಾರೂ ಮೀರಸೋ ತರ ಓಡ್ಕೊಂಡ್ ಹೋಗ್ತಾನೆ ಪೂಲ್ಲು ಜೋರಾಗಿ ಓಡ್ಬಿಟ್ಟು. ಅದು ಹೆಂಗ್ ಆಗ್ಬಬಿಡುತ್ತೆ ಅಂದ್ರೆ ಓಡ್ತಾ ಓಡ್ತಾ ಬಿಡ್ ಮೂರು ಜನ ಒಂದೇ ಸಲ ಬಂದಿರೊದ್ ತರ ಕಾಣಿಸ್ಬಿಡುತ್ತಾ ಅದಾದ್ಮೇಲೆ ಮತ್ತೇನೆ ಇನ್ನೊಂದ್ಸಲ ಆ ವೀಡಿಯೋಗಳೆಲ್ಲ ಮಾಡಿಟ್ಕೊಂಡಿರ್ತಾರಲ್ಲ ಅದ್ ನೋಡಿದಾಗ ಇವನೇ ಫಸ್ಟ್ ಸ್ಟ್ ಬಂದಿರ್ತಾನೆ ಅವಾಗ ಅವಾಗ ಇವನಿಗೆ ಆಹ ಎಲ್ಲಾರೂ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರ್ತಾರಲ್ವಾ.
ಹಾ
ಹಾರ ಆಗ್ಬೇಕಲ್ವಾ ಕುತ್ತಿಗೆಗೆ ಅದೇನು ಚಿನ್ನ್ ಪದಕಗಳ್ಕೊಡ್ತಾರಲ್ಲ ಇವನ್ನ ಫಸ್ಟ್ ಇದ್ರಲ್ಲಿ ನಿನ್ಸ್ಬಿಟ್ಟು ಚಿನ್ನದ ಪದಕ ಹಾಕೋ ಬಂದಾಗ ನನಗೆ ಪದಕ ಬೇಡ ಮೈಕ್ ಬೇಕು ಮಾತಾಡಕೆ ಅಂತ ಕೇಳ್ತನ್ ಬೈಕ್ ಕೊಟ್ಟ ಇದಾಗ ಅವಾಗ ನಾನು ಇವಾಗ ನಾನು ಅ ನನ್ ಭಾರತೀಯನೇ ಅಲ್ಲ ಅಂತ ಹೇಳ್ಬಿಡ್ತ ನೀವನು ಅವಾಗ ಅವ್ರೆಲ್ಲಾ ನೋಡಿ ತಾರೆ ನಿನ್ ಭಾರತೀಯನನನೆ ಅಂತೆಲ್ಲಾ ಹೇಳ್ತಾರೆ ಆಂಧ್ರ ಪ್ರದೇಶ ಇಂದ ಬಂದಿರೋದು ಊರು ಅಂತ ಆಂಧ್ರ ಪ್ರದೇಶನ್ ಭಾರತೀಯನಾಗು ಇವರಿಗೆ ಅವ್ ಅಂದೆ ಆಧಾರ್ ಕಾರ್ಡ್ ಎಲ್ಲ ಬರುತ್ತಲ್ಲ ಆದದ್ರ ಗುರು ತ್ತೆ ಇರಲ್ಲ ಇವ್ರು ಎಣ ಸತ್ತಾಗ ಇಷ್ ತಕೊಂಬರಕ್ ಹೋಗಿದ್ಕೆ ನಿಮ್ಗೇನ್ ಗುರ್ತೈತೆ ಅಂತ ನಿಮ್ಮನುಂತ ಹೆಂಗ ಕೊಡೋದು ಅಂತ ಕೇಳ್ತರೆ. ಪೊಲೀಸ ಅವರೆಲ್ಲ ಇವನ್ಗೆ ಅದೆಲ್ಲ ಬಂದಿರುತ್ತೆ. ನಮ್ಗೆ ಒಂದು ಅಹ ಗುರುತಿನ ಚೀಟಿನೇ ಇಲ್ಲ ಅಂದ್ಮೇಲೆ ನಾನ್ ಹೆಂಗ್ ಭಾರತಿಯ ಆಕ್ತೀನಿ ನಮ್ಮೂರ್ಗೊಂದ್ ಎಸ್ ಅಷ್ಟಿಲ್ಲ ಒಂದ ಏನಿಲ್ಲ. ನಾನ್ ಅಲ್ಲಿಂದ ಆಮೇಲೆ ಅವನ್ ಅವರು ಅವ್ರ ಜಾತಿಯವರೆಲ್ಲ ಮುಗುಕೊಂತ ತರ ಇದನ್ನ ಹಾಕೊಂಡಿರ್ತಾರೆ ಆದರ ಇವನ್ ಬಿಚ್ಚಬಿಟ್ಟಿರ್ತಾನೆ ಬಿಚ್ಚಬುಟ್ಟು ಒಂದು ಕಿರ ಬೆಳ್ಳಗ್ ಹಾಕೊಂಡಿರ್ತಾನೆ ಅದನ್ನ ಬಿಜ್ಬಿಟ್ಟು ಮೂಗ ಹಾಕರ್ತಾರೆ ಮೂಗ ಹಾಕೊಂಡು ನಾನು ಇಂಥ ಜನಗಂದ ಬಂದಿದ್ದಿನಿ ನಮ್ಮೂರಲ್ಲಿ ಏನ್ ಸೌಲಭ್ಯ ಇಲ್ಲ ನಮ್ಮ ಊರಲ್ಲಿ ಇಲ್ಲ ಹಿಂಗಐತೆ ಅಂತ ಹೇಳ್ಬಿಟ್ಟು ಎಲ್ಲರಿಗು ಫುಲ್ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತಾವನಂಗ ಹಳ್ಬಟ್ಟ ದ್ದಾಗ ಅದಾದ್ ಅಲ್ಲಿ ಒಬ್ಬೊಬ್ರುನು ಹಿಂಗ ಸಾಯ್ತಾರೆ ಹಿಂಗ ಹಿಂಗ್ ಹೋಗ್ ಬರ್ಬೇಕು ನಾವು ನನ್ಗಿನ್ನೇನು ಬೇಡ. ನಮ್ಮೂರ್ಗೊಂದ್ ರೈಲ್ವೆ ನಿಲ್ದಾಣ ಮಾಡ್ಸಕೊಟ್ಬಿಡಿ ಅದಕ್ಕಿಂತ ಖುಷಿ ನಮ್ಗೆಂತ ಒಂದು ಗುರ್ತ್ಕೊಡಿ ಅ ಮನುಷ್ಯನ್ ಗುರ್ತೇ ಇಲ್ದಿರ ಜೀವನ ಬೇಡವೇ ಬೇಡ. ಅಂತ ಎಲ್ಲಾನು ಹೇಳ್ತಾನೆ ಅವಾಗ ಅ ನಿಮ್ದು ಅದೊಂದು ಕೊಟ್ರೆ ನಿಮ್ದ ಈಚಿನ ಪದಕದ್ ಮುಂದೆ ನಮ್ಗ್ ಅದೇನು ಅಲ್ಲ ಅಂತ ಎಲ್ಲಾ ಹೇಳ್ತಾನೆ. ಸರಿ ಆಯ್ತು ಅಂತ ಅವರುನು ನಿಮ್ ಊರ್ಗಿದೆ ಬರುತ್ತೆ ಅನ್ಬಿಟ್ಟು ಬರುತ್ತೆ ಅವ್ರ ಊರ್ಗೆ ಅಹ ಇವನು ವಾಪಸ್ ಹೋಗ್ತಾನಲ್ಲ ಎಲ್ಲ ಗೆದ್ದೆಲ್ಲ ಅದಾದ್ಮೇಲೆ ರೈಲ್ವೆಲೆ ಹೋಗ ತನ್ನೆ ರೈಲು ಫಸ್ಟ್ ಫಸ್ಟ್ ಸಲ ಅವ್ರ ಊರಲ್ಲಿ ನಿಲ್ಸುತ್ತೆ. ಎವ್ರೂರ ಜನ ಎಲ್ಲಾ ಬಂದಿರ್ತಾರೆ ಸಂಭ್ರಮ ಮಾಡಕ ಎಲ್ಲ ನೆತ್ಕೊಂಡು ಇದ್ ಮಾಡ್ತ
ಆಗಿರುತ್ತಲ್ವಾ.
ಹ್ಮ್ ಹೌದು ಅವ್ನ್ ಕುಂಟ ಆಗ್ಬಿಟ್ಟಿರ್ತಾನಲ್ವ ಆಮೇಲ್ ಮಾಸ್ಟರ್ ಬಂದಿರ್ತಾನೆ ಅವರು ಬಂದಿರ್ತಾರೆ ಸಾಧಿಸ್ಬಿಟ್ಟೆ ಇದಕ್ಕೆ ಈ ರೈಲ್ವೆಗೆ ಪೆದ್ದಿ ಅಂತ ಹೆಸರಿ ಇಡ್ಬೇಕ ಅಂತ ಅನ್ಕೊಂಡಿದಿವಿ ಪೆದ್ದಿ ನಿಲ್ದಾಣ ಅಂತ ಹೇಳ್ತಾರೆ ಅವಾಗ ನಂದ ಹೆಸರು ಬೇಡ ಪದ್ದಿ ಅಂತ ಅತೆ ಸೊತ್ತೋಗ್ಬಿಟ್ಟಿರ್ತಾನಲ್ಲ ಅವನು ಅವನು ಹೆಸರು ಸರಾವಣ ಅಂತ ಏನೊ ಆಗಿರುತ್ತೆ ಸರವಾಮ ಅಂತ ಹೇಳ ಅವ್ನ ಹೆಸರು ನೆೇ ಇಡ್ಬೇಕು ಅವನು ಇದಕ್ಕೋಸ್ಕರ ಅವನಿಂದ ನಾವ್ ಇದ್ಮಾಡಿದು ಅಂತ ಹೇಳ್ಬಿಟ್ಟು ಅವ್ನ ಹೆಸರೆ ಇಡಸ್ತಾರೆ ಅದಾದ್ಮೇಲೆ ಅವರೂರ್ಗೆ ನಿಜವಾಗ್ಲು ರೈಲ್ ಬರೋ ದಿವ್ಸ ಫುಲ್ಲು ಅ ರೈಲ್ವೆ ಪೂಜೆ ಮಾಡ್ಬಿಟ್ಟು ಫುಲ್ಲು ಕುಡಾಡ್ಬಿಟ್ಟು ಎಲ್ಲ ಒಳ್ಳೆ ಹಬ್ಬ ತರ ಮಾಡ್ತಾರೆ ಅವ್ರೂರುಗ್ ರೈಲ್ ಬಂದಿದ್ ದಿವ್ಸ ಆ ಅದಾದ್ಮೇಲೆ ಇವನು ಬೇರೆ ಅವ್ರ ರೊಬ್ಬ ಒಬ್ಬ ವ್ಯಕ್ತಿ ಒಬ್ಬ ಮಾಸ್ಟರ್ ಬಂದಿರ್ತಾರೆ ಅವ್ನ್ಗೆ ಈ ಸ್ಟೋರಿ ಎಲ್ಲ ಹೇಳ್ತಾ ಅತರ ಥೆ ಎಲ್ಲಾ ಹೇಳ್ಕೊಂಡು ಕರ್ಕೊ ಮುಂದಿರತರ ಇದು ತೋರ್ಸಿರದು. ಎಷ್ಟ್ ಕಷ್ಟ ಪಟ್ಟಿದಿವಿ ನಾವು ಅವ್ನು ಹೇಳ್ತಾನ ಅವಾಗ ಇದನ್ನ ನಾನು ನಿಮ್ಮನ್ನ ನ ಕೊಂಡ್ ಬಂದಿಲ್ಲ ಅಂದ್ರೆ ಕಾಡಲ್ಲ ಎಲ್ಲ ನಿಮಗೆಂಗ ಗೊತ್ತಾ ಇದು ನಮ್ಮ ಊರ್ಗೆ ರೈಲ್ವೆ ಬೇಕಾಯತು ಅಂತ ಪೆದ್ದಿ ಇದೆಲ್ಲಾ ಮಾಡಿದ್ದು ಅವ್ನ್ ನಮ್ಗೋಸ್ಕರ ಇಷ್ಟು ಕಷ್ಟ ಪಟ್ಟಿದ್ದಾನೆ ಆಮೇಲೆ ಆ ಪೆದ್ದಿದ್ದು ಅವರೇ ಈ ಅ ಅದೇ ರೈಲ್ವೆ ನಿಲ್ದಾಣ ಇರುತ್ತಲ್ಲ ಅಲ್ಲಿ ಅವನ್ ಫಸ್ಟ್ ಬ್ಯಾಟ್ ಅಲ್ಲಿ ಕ್ರಿಕೆಟ್ ಅಲ್ಲಿ ತನೆ ಇದ್ದಿದ್ದು ಆದ್ ಸ್ಟ್ಯಾಚ್ ಮಾಡಿರ್ತಾರೆ ಫಸ್ಟ್ ಕೈಯಲ್ಲಿ ಬ್ಯಾಟ್ ಹಿಡ್ಕೊಂಡು ಆಮೇಲೆ ಫುಲ್ ಕುಸ್ತಿಪಟ್ಟು ತ್ತಾರ ಒಂದೇ ಸ್ಟ್ಯಾಚಲ್ಲಿ ಎಲ್ಲ ತೋರ್ಸಿರ್ತಾರೆ ಅ ಆಮೇಲೆ ಅವನು ಅ ಕುಸ್ತಿ ಪಟ್ಟು ಆಮೇಲೆ ಅವನು ಅವ್ನು ಕುತ್ತಿ ಕಾಫ್ ಕುಡಿತಿರ್ತಾನಲ್ಲ ಅವ್ ಪಜಿ ಸೋತ ಹೋಗ್ಬಿಟ್ಟ ಅ ಅವನ ಎರಡು ಅದು ಸ್ಟ್ಯಾಚು ಎರಡು ಒಂದು ಬೀಳುತ್ತೆ ಅವಾಗ ನೋಡಿದಾಗ ಅಲ್ಲಿ ನೋಡ್ತಾನೆ ಕಾಲ್ ಇರಲ್ವಲ್ಲ ಅವಾಗ ಅವಂಗ್ ಗೊತ್ತಾಗುತ್ತೆ ಕೂಡ ಅಂತ ತುಂಬಾ ಚೆನ್ನಾಗಿತ್ತು ಕಥೆ ಅನ್ಕೋಳ್ಳಿ ಅವನು ಅ ಲಾಸ್ಟ್ ತೋರ್ಸ್ತಾರೆ ಅವನು ಎಲ್ಲೇ ಪೆದ್ದಿ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಅವ್ರ ಆಮೇಲೆ ಆ ಕಥೆ ಹೇಳ್ತಾ ಇರ್ತಾನಲ್ಲ ಒಯ್ಯಪ್ಪ ಅವ್ರ ಊರ್ ಅವನೇ ಅವ್ರ ಮಗಳು ಇವನ್ ಬಿಡಕ್ ಹೋಗ್ ರೈಲ್ವೆ ನಿಲ್ದಾಣಕ್ ಅವ್ರ ಮಗಳು ಬರ್ತನ ಮಗಳು ಡಾಕ್ಟರ್ ಓದ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅವಾಗ ತುಂಬಾ ಖುಷಿ ಆಗ್ಬಿಟ್ಟು ಇವಾಗ್ ಪೆದ್ದಿ ಏನ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ ಅವನು ಆರಾಮಾಗಿ ಇಟ್ಕೊಂಡ್ ಇರ್ತಾನೆ ಅವನು ಬೆಟ್ಟದ ಮೇಲೆ ಒಬ್ಬ ನಾಯಿನ ಹೊಡ್ಕೊಂಡ್ ಹೋಗೋತರ ತೋರ್ಸ್ತಾ ಇರ್ತಾರೆ.
ಹಾ ಹಾ ಚೆನ್ನಾಗೈತೆ ಕೇಳಕ್ ಕೆ ಚೆನ್ನಾಗೈತೆ ನೀವು ನೋಡಿದೀರಾ ಅಂತ ಹೇಳ್ತೀರ ಚೆನ್ನಾಗಿರತ್ತೆ.
ಹೌದು ಅದು ರಾಹತ್ ಲಾಸ್ಟ್ ಲಾಸ್ಟ್ಲ್ಅಂತು ಅವ್ನು ತುಂಬಾ ಕಷ್ಟ ಪಡ್ತಾನಲ್ಲ ಅವಾಗೆಲ್ಲ ಅಳು ಬ ಗಹಂಗೆ ಆಗ್ಬಿಡುತ್ತೆಪ್ಪ ಯಾಕಂದ್ರೆ ಅವ್ನು ಅಷ್ಟು ಕಷ್ಟ ಪಡ್ತಾನೆ ಅವನು ಜನ್ರಿಗೋಸ್ಕರ ಇದ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿತ್ತು ನೀವು ಏನಾದ್ರು
ಹಾ ಯಾವತ್ತಾದ್ರೂ ಹಾಕದ್ರೆ ನೋಡ್ತೀನಿ ಇಲ್ಲಾಂದ್ರೆ ನೋಡ್ಬೋದು ಅಂದ್ರೆ ಹೌದು ನೋಡ್ತೀನಿ ಇರೀ ಫೋನಲ್ಲೇ ನೋಡ್ಬೇಕ್ ಆದ್ರೆ.
ಹೌದು ಫೋನಲ್ಲೇ ಏನ್ ಬಿದ್ದಿರ್ತಾರಲ್ವಾ ಇನ್ನೊಂದ ಏನು ಅ
ಇನ್ನ ಸ್ವಲ್ಪ ದಿನ ಆಗತ್ತೆ ಬಿಡ ಅದಿಕ್ಕೆ.
ಹ್ಮು
ಹ್ಮು ಹ್ಮು ಹ್ಮು.
ಬಟ್ ಅಂದ್ರೆ ಬಿಡ್ತಾರ ಆದ್ರೂನು ಚೆನ್ನಾಗಿದೆ ನೋಡ್ಬೋದು.
ಹಾ ಹಾ ಒಂದ್ಸರಿ ನೋಡ್ಬೋದು ನೀವ್ ಕಥೆ ಹೇಳಿದಿರತಾನೆ ನೋಡಿದ್ರೆ ಇನ್ನು ಚೆನ್ನಾಗೆ ಗೊತ್ತಾಗತ್ತೆ ಹೆಂಗೆ ಅಂತಾ
ಹೌದು ನಾವು ಓದದ್ರೆ ನೆನ್ಪಿಟ್ಕೊಳಕ್ಕಾಗಲ್ಲ ಹಿಂತಾ ಕಥೆಗಳೆಲ್ಲ ಚೆನ್ನಗಿ ನೆನ್ಪಿಟ್ಕ ಟ್ಕೊಂತಿವಲ್ವಾ
ಹೌದು
ನನ್ಗೆ ಓದೋದ್ ನೆನಪಿರಲ್ಲ. ಇಂತ ಕತೆಥೆಗಳು ಬೇಕಾದ್ರೆ ಕೇಳಿ ನೂರ್ ಹೇಳ್ತೀನಿ.
ಅವರು ಒಂದೊಂದುನು ತೋರ್ಸಿ ಹೇಳ್ತಾರಲ್ವಾ ಅದಕ್ಕೆ ಆ ಕಥೆ ಹಂಗೆ ನೆ ಪ ಆಗ್ಬಿಟ್ಟಿರತ್ತೆ ನಮ್ಗ ಆ ಕಥೆಯಲ್ಲಿ ಏನಾದ್ರು ಮನ್ಸಗ್ ಹಚ್ ಕಂಬ್ಬಿಡತ್ತೆ ಓ ಏನಾದ್ರೂ ಒಂದು ಆ ಕಥೆಯಲ್ಲಿ ಆವಾಗ ಇನ್ನು ತುಂಬಾ ಅತ್ರ ಆಗ್ಬಿಡುತ್ತೆ ಅದು ಹೋಗೋದೇ ಇಲ್ಲ ಅದೇ ಬುಕ್ಕಲ್ಲಿ ಇರೋದಂದ್ರೆ ಸುಮ್ನೆ ಓದಿರ್ತಿವಾ ನಾವ್ ಅದನ್ನ ಇದ್ ಮಾಡ್ಕೊಳ್ಳೋ ಇಲ್ಲ ಏನೋ ಕಷ್ಟ ಪಟ್ಟು ಓದ್ತಾ ಇರ್ತೀವ ಅಷ್ಟೇನೆ ಸರಿ ಇರಿ ನಮ್ ಚಿಕ್ಕಪ್ಪ ಕಾಲ್ ಮಾಡ್ತಿದಿದ್ದಾರೆ ನನ್ ಬ ನಿ ಹಾ ಹ್ಮ.